ನೆಟ್ ಆನ್ ಮಾಡಿಲ್ವಾ ನೀನು
ಮಾಡಿನೆಲ್ಲಾ ಯಾಕೋ ಕಟಾಯ್ತು ಹತ್ ನಿಮಿಷ ಆಯ್ತಕಾನೆ ಅದಕ್ ಕಟಾಯ್ತಕಾನೆ
ಆಗ್ನೀ ಲದು ಏಡೆ
ಮತಯಕ್ ಕಟ್ಟಾಯ್ತು
ನಂಗ ಗೊತ್ತಾ
ಹ್ಮ ಸರಿ ಸರಿ ಪ್ರೀತು ಹೊಟನ್ನ ಮೈಸೂರು ಮೊನ್ನೆನೇ ಹೊದ್ನ ಅವರಪ್ಪ ಬುಟ್ಟುಬಾನ್ ಮೊನ್ನೆ ದನ್ ಬೆಳಿಗ್ಗಿನಾಗುವ ರಾತ್ ನಂಗ ಫೋನ್ ಮಾಡಿದ ರೂಮ್ ಚೆನ್ನಾಗ್ ಅದಕಪ್ಪಾ
ಹ್ಮ ವಿಡಿಯೋ ಕಲ್ ಮಾಡ ಹ ಲೋ